ಹಲೋ
ಯಾಕ್ ಫೋನ್ ಮಾಡಿ ಬಿಟ್ಟಿರಿ ಇಷ್ಟೊತ್ತಿಗೆ
ಹೋಗ್ ಬರ್ರಿ ಹೋಗಿ ನೀರ್ ತಕೊಂಬರು ಬರಿ
ನಂದು ಚಡ್ಡಿ ನಮ್ದು ಇದ ಎಲ್ಲ ಐತಿ ನಿಕ್ಕರ್ ಹಾಕ್ಯಣದ.
ಅಲ್ಲಿ ಇದ್ರಾಗೆ
ಕಾಯ್ನ್ ಅಯ್ತಾ
ಹ್ಮ.
ಇಂಗ ಏನ್ ಒಂದ ಕೆಲಸ ಹೇಳ್ತೀರಿ ನೋಡ್ರಿ
ಹಂಗೆ ಸಂಸಾ
ಹ್ಮ.
ಸಂಸಾರ ಅಂದ ಮೇಲೆ ಕೆಲಸ ಇರೋದೆ ಏನು
ರೇ
ಮಾಡಾಕತಿ.
ಮೊಟ್ಟೆ.
ಹ್ಮ
ಚ ನೀ
ಇಲ್ಲಿಲ್ಲ ಅದೆ ಎಷ್ಟು ಅಡಗರ್ಸ್ತಲ್ಲ ಹೋಗು
ಮತ್ತೆನ್ ಸಮಾಚಾರ ಹ್ಮ್ ಅಡುಗೆ ಏನ್ ಮಾಡಿದ್ದಾರೆ
ಮೊಟ್ಟೆ ಮೊಟ್ಟೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹೌದ
ಹ್ಮ ಗುಡಿಗೆ ಒಕ್ಕಿಯ ಹೋಗಲ್ವಾ
ಏ ಸ್ನಾನ ಮಾಡ್ಕೊಂಡ್ ಹೋಗ್ಬೇಕುರಿ
ಹೌದಾ ಮೊಟ್ಟೆಗಟ್ಟೆಚ್ಚಿಂದ ಹೋಗ್ಬಾರಡ್ದ್ ನ
ಫಸ್ಟ್ ಹೋಗಿ ಆಮೇಲೆ ಬಂದ್ ಸಾ ತಿಂತೀನಿ
ಹ್ಮ
ಹ್ಮ
ನಾವು
ಇರ್ ಸಾನ ಮಾಡನ್ರಿ ಇಬ ಒಂದಾಗ ಹ ಹ್ಮ್
ಅಯ್ಯಯ್ಯೋ ಏನುಗ್ ಗಾಸ್ಟ್ ಎಪ್ಸೇ ಇಲ್ಲ ನಾನು
ನೆಗಡಿ ರಿ ಹ್ಮ್
ಹ್ಮ್
ನೆಗಡಿ ಹೆಂಗೈತಿ
ಹೌದ
ಹ್ಮ್ ಏನಾಯ್ತುರಿ ನಿಮ್ಗೆ
ಏನೋ ಗಷ್ಕಾ ಬಂತು
ಯ ಪ ನೆಗಡಿ ಇನ್ನು ಕಡಿಮೆ ಆಗಿಲ್ಲ ಹ್ಮ ನಡಿ ನಡಿ ಹಾ ನೋಡಿ ಎಂದ ಆಗಿದ್ದರಪ್ಪಂದೆ
ಏನು
ನಾಡಿ ನೆಗಡಿ
ಏನೋ ಅಂತಿರಪ್ಪ
ಫುಲ್ ನೆಗಡಿ ಆಗ್ಬಿಟ್ಟೈತೆ
ಹೌದಾ ಹ್ಮ
ಹ್ಮ್ ಆಂಟಿ ಊರ್ಗ ಒಬ್ಬ ಬಂದ್ರಿ ಹ್ಮ್ ಆಂಟಿ ಯಾರು ಬಂದಾರಕ
ಅನ್
ಎಷ್ಟ ಹ್ಮ್
ಅವರ್ ಸೊಸೆನಾ
ಬಂದಾರ ಅಲೇ
ಕಾಯತಿರೋಕೆ ಹೋಗ್ಯಾರಂದ್ರೆ
ನೆನ್ನೆ ರಾತ್ರಿ ಬಂದರ. ಹಾ
ಹೌದೇನೋ
ಹ್ಮ ಹೌದು ಇರ್ತಾ
ಮತ್ತೆ
ಹೇಳ್ಬೇಕಿಲ್
ಹ
ಹ್ಮ್ ಹ್ಮ್ ಹ್ಮ್ ಏನ್ ಸೌಂಡೂ ಹ್ಮ್ ಹ್ಮ್ ಅಗ್ಯರ್ತ ಸ್ವಲ್ ಪಾತ್ರಿ
ನ್ವ
ಮತ್ತೆ ನಮ್ಮಟ್ಟೆ ಎಳಗಾಡ್ತ
ಹಾ
ಹ್ಮ್ ಹ್ಮ್
ಹದ್ರಕತಾವೆ
ಹ್ಮ್ ಹ್ಮೊ ಹ್ಮ್
ಮತ್ತೆ
ಸ ಹೇಳಬೇಕೆಲ್ಲ. ಹ್ಮ್
ಅದು ನಂಬರು ನಿನ್ನೆ ಕೊಟ್ಟ್ ಬರ್ದ್ ಕೊಟ್ಟೋದ್ರಲ್ಲ.
ಹ್ಮ್
ಇತರ ಬರ್ದ್ ಕೊಟ್ಟು ಹೋಗ್ಬಿಟ್ರಿ ಒಂದ್ ಕೆಲಸ ಮುಗಿತೈತ್ತಲ್ಲ.
ಹೆಂಗಮ್ಮತಾಡ್ರಿ
ಹ್ಮ್
ಖರ್ಚ ಆಗುತ್ತೆ ಅದಕ್ಕೆಲ್ಲ. ಖರ್ಚಾಗುತ್ತೆ ಅಂದೇ
ನಾವೆಲ್ಲಾ ಫಸ್ಟ್ನಿಗೆ ಕೊಟ್ಟು ಬಿಟ್ರೀ ಖರ್ಚ್ಕಿ
ಹೌದೇನೋ ಹ್ಮ್ ಒಂದ್ ಎರಡು ಮೂರು ರೌಂಡ್ ಸಿಜ್ಗೆ ಗೇಟೊ ಅಷ್ಟೇ.
ಹ
ಹ್ಮ
ನೀರ್ ತರಕ್ ಹೋಗಿರಲ್ಲ
ಹೌದೌದು
ಹ್ ನೀರ್ ಅಷ್ಟೇ ತಗೊಂಬರೀ
ಹ್ಮ್ ಹ್ಮ್ ಹೌದಾ
ಹ್ಮ್
ರಾಸನ್ ಸಂಬಂಧ ಇಲ್ಲ.
ಅಪ್ಪು
ಹ್ಮ.
ಏನ್ ಹೇಳ್ಯಾರ ಅವರು ಅರ್ಥ ಮಾಡ್ಕ.
ಹ್ಮ ಹ್ಮ ಅರ್ಥ ಆಯ್ತ ಆತ.
ಹ್ಞೂ.
ಹಂಗೆ ಇರ ಸರ
ಏನೋ ಒಂದ ಚೆನ್ನಾಗ ಇಲ್ಲ ಇದ
ಹಾ
ಏನೋ ಒಂದ್ಸರ ಮನ್ಯಾಗ ಇರ್ತಿ ಬಿಡು ಏನ್ ಮಾತಾಡ ಕೊನ್ಯಾಗ ಈಗ ಬರ್ತಿ ಬಾ ಇಡು ಅಂತ ಅನ್ನದ.
ಹ್ಮ.
ಅಲ್ವಾ
ಹ್ಮ.
ಇಡಕತಿಯಾ ನೀರು.
ಹೊತ್ತಕೊಂದ ಬರಾಕತ್ತಿಯ
ಹ್ಮ.
ಸರೀ ಸರಿ ಬಾ ಬಾ
ಬಾ ತೆಲರಿ ಬಿದ್ದಿ.
ಬಿದ್ದಿಯೋ ಮುದಕೋ ಬಿದ್ದಿಯೋ
ಹ್ಮ. ಹ್ಮ. ಹ್ಮ. ಮತ್ತೆ ತುಂಬಾ ಬಡ್ಲೆ ಹೆಂಗ ಬೇಕಾರ ಮಾತಾಡ್ತೀರ ಸ್ವಲ್ಪ
ಹೌದೇನ
ಹ್ಮ.
ನೀವ ಕ್ಯಾನ್ ಹೊತ್ಕೊಂದ ಬರ್ಕತ್ತಿನಿ ಅಂದ್ರಲ್ಲ ಹಂಗಗ ಸುಮ್ನ ಆದೆ.
ಆ
ಟೈಮ್ ಓಡ್ತಿರ್ಬೇಕ.
ಹೌದಾ.
ಹ್ಮ.
ಹ್ಮ ಹ್ಮ ಹ್ಮ.
ಮತ್ತ
ಹೆ ಹೇಳಬಕಪ್ಪ
ಹ್ಮ್ ನೀನೆ ಹೇಳ್ಬೇಕು.
ನೀನೆ ಹೇಳಬೇಕು
ಹ್ಮ್
ಕ
ಎಲ್ಲ ಸಲಿ ಹೋಗತಿ ಬಾತ್ರೂಮ್ ಗೆ
ಇಲ್ಲ
ಹ
ಯಾರು ಹೋಗಿದ್ದಾರೆ ಬಾತ್ರೂಮ್ಗೆ.
ಹ್ಮ್ ನೇರ ಬಂದಂಟು
ಹ
ಮತ್ತೆ ಹ್ಮ
ಏನೋ ಅದು ಸೌಂಡ್ ಬಹಳ ಇರೀಟೇಶನ್ ಸೌಂಡು
ಸಿಂಟೆಕ್ಸ್ಂದ
ಇಲ್ಲಡಬು ಚ ಕಳ್ಸೈತಿ
ಹ್ಮ್ ಡಾಕ್ಟರ್ ಸರ್ ರಾಜುಕುಮಾರ್ ಅವರ ಕಿಡ್ನಾಪ್ ಗೆ ಪುನೀತ್ ರಾಜುಕುಮಾರೇ ಆ ಕಾರಣ ದಿನಾಕ ಮತ್ತ ಸರಿ ಸತ್ಯ ಕೂಡದೆ. ಹ್ಮ್
ಹ್ಮ
ಮತ್ ಕ ಹೇಳಿ ಕನ್ನಡಿಗರು ಎಂದಿಗೂ ಬೂರಿನಲ್ಲಿ ಊಟದ ಮನ ನೀವು ವಿ ಶಾಂತ ಪ್ರದದ ಓಟ ಕರ್ನಾಟಕ ಡಾಕ್ಟರ್ ರಾಜುಕುಮಾರ್ ಅವನ್ನು ಕಾಣುವುದನ್ನರಪ್ಪನ ಅಪಹರಿಸಿದ ಸುದ್ದಿ ಕರುನಾಡುವನ್ನು ಸರ್ಕೊಂಡ್ದ್ ಎಂಟನಕ ರಡಿ ರಜೆವೇ ಹೋಗಸಿ ಅದರೇ ಕಷ್ಟ ಸಮಯದಲ್ಲಿ ಅಣ್ಣ ಅವ್ರ ಕುಟುಂಬದ ಮೇಲೆ ವಿಶೇಷವಾಗಿ ಕಿರಿಯ ಪುತ್ರ ಪುನೀತರಾಜ್ ಕುಮಾರ್ ಅವರ ಮೇಲೆ ಒಂದು ಭೀಕರ ವದಂತಿ ಹರಡಿತ್ತು ಅಣ್ಣ ಅವರ ಕಿಡ್ನಾಪ್ ಗೆ ಪುನೀತ್ ರಾಜ್ ಕುಮಾರ್ ಾಗ ಹ ಗಂಟ ಮುಂದಿನ ಸತ್ಯವಾಗಿ ಉದ
ಫೋನ್ ಫೋನ್ ನನ್ನದೂ ಬರಿ
ಹ್ಮ್ ಉತ್ತರ್ಸ
ಹ್ಮ್
ಏನೆನೋ ಮಾತಾಡತ್ತಿಯಪ್ಪ ಅಂದೆ.
ಹೌದೇನೋ
ಮಣಿಪುರ ಆಸ್ಪತ್ರೆಯಲ್ಲಿ ವಿಪಕ್ಷ ನಾಯಕರು ದಶಕ್ ಅವರು ಐ ಸಿ ಯು ನಲ್ಲಿ ಚಿಕಿತ್ಸೆ ಚೆನ್ನಮ್ಮ ಅವರು ಕುಟುಂಬಸ್ಥರು ಧೈರ್ಯ ತುಂಬ ನಾಯಕ